ಹ್ಮ್ ಹ ಏನ್ ಮಾಡ್ತಿದ್ದೀಯಾ ನಾನು ಏನಿಲ್ಲ ನೋಡಿ ಇವಾಗ ಚಾ ಚಿತ್ರಾನ್ನ ತಿಂದಜಾ ಕುಡ್ದಿ ಕುೂತ್ಕೊಂಡಿದ್ದೆ ನೋಡು ಹ್ಮ ನಿಮ್ದು ಚಾ ಆಯ್ತಾ
ಹ ಇಲ್ಲ ಇನ್ನ ನಾವ್ ಲೇಟು
ಹೌದಾ
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೆ ಇವತ್ತು
ಇವತ್ತ ಏನಿಲ್ಲ ಇಲ್ಲಿ ನನ್ ಫ್ರೆಂಡ್ ಅವರು ಇದರಲ್ಲಿ ಊರಲ್ಲಿ ಜಾತ್ರೆ ಇತ್ತಾ ಜಾತ್ರೆಗ್ ಹೋಗಿದ್ವಿ ನೋಡು ಚೆನ್ನಾಗಿತ್ತು ಜಾತ್ರೆ ಎಲ್ಲಾ
ಹೌದಾ
ದೇವಿ ಅಲಂಕಾರ ಎಲ್ಲಾ ಚೆನ್ನಾಗ್ ಮಾಡಿದ್ರು ಬಿಡು ಅಂದ್ರೆ ಎರಡು ದಿನ ಏನೋ ಇತ್ತು ಅವ್ರ ಊರಲ್ಲಿ ನಾವು ಹೋಗಿದ್ದ ದಿನ ಹಣ್ಣಿಲಿ ಅಲಂಕಾರ ಮಾಡ ಮಾಡಿದ್ರು ದೇವಿನ
ಹಾ
ಹಿಂದಿಲ್ ದಿನ ಬಳೇಲೆ ಅಲಂಕಾರ ಮಾಡಿದ್ರಂತೆ
ಹಓ
ಅವಳು ಫೋಟೋ ತಗೊಂಡ ತಗದಿದ್ಲು ಅದ್ನ್ನ ತೋರ್ಸಿದ್ಲು ಬಳೆಲ್ಲ ಅರಂಕಾರ ಮಾಡಿರೋದು
ಹಾ
ಚೆನ್ನಾಗ್ ಮಾಡಿದ್ರು ಭರ್ಜರಿಯಾಗಿ
ಹೌದಾ
ಹ ಜಾತ್ರೆಯಲ್ಲಿ ಮತ್ತೆ ದೊಡ್ ದೊಡ್ಡ ಜೋಕಾಲಿ ಎಲ್ಲಾನು ಬಂದಿತ್ತು ಹ್ಮ್ ಹ್ಮ್
ಅದೇ ಆಟಿಕೆಗಳು ಅವೆಲ್ಲಾ ಹಾಕಿರ್ತಾರಲ್ಲ
ಹ್ಮ ಹ್ಮ ಚೆನ್ನಾಗಿತ್ತು ಒಟ್ನಲ್ಲಿ ನಾವೂ ನಮ್ದು ಗೆಳತಿಯರ್ ಎಲ್ರು ಸೇರ್ ಹೋಗಿದ್ವಾ
ಹ್ಮ್
ಚೆನ್ನಾಗೆ ಇತ್ತು ತಿನ್ನೋದೆಲ್ಲ ಹಾಕಿದ್ರು ಗೋಬಿ ಪೊಟ್ಯಾಟೊ ಟ್ರೋಸ್ಟರ್ ಆಮೇಲೆ ಇದು ಮಸಾಲಾ ಬಟಾಣಿ ಪಾನಿಪುರಿ
ಓ ಜೋರಾಗೆ ಮಾಡಿದಾರಲ್ವಾ
ಹ್ಮ್ ಜೋರಾಗೇ ಮಾಡಿದಿದ್ದಾರೆ ಚೆನ್ನಾಗಿತ್ತು ಅಂದ್ರೆ ಅದು ಅದು ಒಂದು ಅಂದ್ ಐದಾರ ಹಳ್ಳಿಗಳಿಂದ ಸೇರಿ ಆಗುತ್ತ ಆಗುತ್ತಂತೆ ಅದು
ಹಾಗೆಲ್ಲಾ ಒಟ್ಟೊಟ್ಟಿಗೆ ಮಾಡ್ತಾರ ಒಂದೊಂದೇ ಹಳ್ಳಿ ಮಾಡಲ್ಲವಲ್ಲ ಐದಾರು ಒಟ್ಟಿಗೆ ಮಾಡ್ಕೊಂಡು ಹಳ್ಳಿ ಹಳ್ಳಿಗಳಿದ್ದ
ಮ ಹ ಹೌದು ಈ ಅಲ್ಲಿ ಮತ್ತೆ ರಾತ್ರಿ ಹೊತ್ತಲ್ಲಿ ನಾವು ನಿನ್ನೆ ರಾತ್ರಿ ಹೋಗಿದ್ವಲ್ಲಾ ರಾತ್ರಿ ಹೊತ್ತಲ್ಲಿ ಇದ್ ಮಾಡಿದ್ರು ಕುಸ್ತಿ ಪಂದ್ಯ ಎಲ್ಲಾ ಆಡಸ್ತಿದ್ರು ಮತ್ತೆ ನಾಟಕ್ಕೆಲ್ಲ ಇಟ್ಟಿದ್ರು
ಅದೆಲ್ಲ ಇರುತ್ತೆ ಕಣೆ
ಹಾ ಅದೆಲ್ಲ ಇತ್ತು ಚೆನ್ನಾಗಿತ್ತು ನೀನು ಬಂದಿದ್ರೆ ಆಗಿರ್ತಿತ್ತು
ಹ್ಮ ಅದೆ ನಮ್ಗೆ ಸ್ವಲ್ಪ ಫ್ರೀ ಇಲ್ಲ ಇವಾಗ ಎಕ್ಸಾಮ್ ಹಾಲಿಡೇಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಗೆ ಸ್ಟಡಿ ಹಾಲಿಡೇಸ್ ಓದಕೊಂಬಳದಿತ್ತು
ಹೌದಾ ಓದಿದಾ
ಊ ನೀ ಓದಿದೆ ಅಂದ್ರೆ ಇಂಪಾರ್ಟೆಂಟ್ ಇವಾಗ ಎಕ್ಸಾಮ್ ದಿನ ನಾನ್ ಬರ್ಕೊಂಡ್ ಕುೂತ್ಕೊಂಡ್ ಇಂದಿನ ದಿನ ಬರ್ಕೊಂಡ್ ಕುೂತ್ಕೊಂಡೆ ಎಲ್ಲಾ ಓದಕ್ ಆಗೋದಿಲ್ವಲ್ಲ
ಹಾ ಹಾ ಅಂದ್ರೆ ಎಲ್ಲಾ ಬರ್ದಿಟ್ಟಿದಯ ಇವಾಗ ಅಂತ
ಅದಕ್ಕನೆ ಇವಾಗಿವಾಗಿಂದಾನೇ ಬರೆದು ಇಟ್ಟ್ಕೊಂಡ್ರೆ
ಹ ಅದೇ ಒಮ್ಮೆ ಬರದ್ರೆ ಅದು ತಲೆಯಲ್ಲಿ ಆಟೋಮೆಟಿಕ್ ಹೋಗುತ್ತೆ ಬಿಡು
ಮಂದಿ ಹೋಗಿದ್ರಿ
ನಾವು ಒಂದು ನಾಕ್ ಜನ ಸೇರಿ ಹೋಗಿದ್ವಿ
ಹೌದಾ ಅಲ್ಲೆಲ್ಲ ಹಂಗಂದ್ರೆ ಈಗ ಒಂದೇ ಒಂದ ದಿನ ಹಂಗ ಮಾಡಲ್ಲ ಅನ್ಸುತ್ತಲ್ಲವ ಮೂರ್ನಾಲ್ ದಿನ ಫಸ್ನೇ ದಿನ ತೊಂಬಬಿಟ್ಟ ಆರ್ತಿ
ಹ ಅದೇ ಹಂಗಿರುತ್ತೆ ಬಟ್ ದೇವಿ ಅಲಂಕಾರ ಎಲ್ಲಾ ಎರಡು ದಿನ ಇರುತ್ತೆ ಹ ಅ ನದ್ದೆಲ್ಲ ಒಂದಿನ ಇರುತ್ತೆ ಒಂದಿನ ಕುಂಭಮೇಳ ಅಂತ ಮಾಡ್ತಾರೆ ಅದಿರುತ್ತೆ ಒಂದ ದಿನ ತೇರ್ ಅಂತ ಹೇಳಿತಾರೆ ಹಂಗೆ ಒಟ್ಟನಲ್ಲಿ ಒಂದ್ ಎಂಟ ದಿನ ಆ ಜಾತ್ರೆ ಆಗುತ್ತೆ
ಅವೆಲ್ಲ ಏನಂದ್ರೆ ನಾವ್ ಅಲ್ಲ ಇದ್ರೆ
ಗೊತ್ತಿರೋ ಅವ್ರ ಮನೇಲಿ ಉಳ್ಕೊಂಡು ಅವೆಲ್ಲಾ ಮೊದಲನೇ ದಿನದಿಂದ ಕೊನೆಯ ದಿನವರೆಗೂ ಹೆಂ
ಎಲ್ಲ ನೋಡ್ಕೊಬೋದ್ ಅಲ್ವಾ ನಾವು.
ನಮ್ಗ ಅಷ್ಟ್ ದಿನ ಹೋಗಕ್ ಆಗಲ್ವ ಅಲ್ಲ ನಾವ್ ಇಷ್ಟ್ ಜನ ಸೇರಿ ಅವ್ರ ಮನೆಯಲ್ಲಿ ಅಂದ್ರೆ. ನಮ್ಗೆ ಇದು ಅನ್ಸಲ್ಲ ಮತ್ತೆ ನಮ್ದು ಕಾಲೇಜ್ ಬೇರೆ ಇತ್ತಾ.
ಹ್ಮ್
ಅದಕ್ಕೆೇ ನಾವ್ ಇರಕ್ ಆಗಲಿಲ್ಲ ಸುಮ್ನೆ ಒಂದ್ ರಾತ್ರಿ ಹೋಗಿ ಮರನೇ ದಿನ ಮತ್ತೆ. ಸಂಜೆ ಬಂದ್ವಿ ನೋಡು.
ಹಾ ಆಯ್ತು
ಹಾ
ಅದೇ ಹಂಗಿದ್ರೆ ನಮ್ಗೆ ಗೊತ್ತಾಗಲ್ಲ ಅಲ್ಲಿಂದ್ ಹೆಂಗ್ ಮಾಡ್ತಾರೆ.
ಅದೇ ಈ ಜಾತ್ರೆ ಎಲ್ಲ ಮಾಡ್ ಅದೇ ಅಲ್ವಾ ನಮ್ದ ಹಿಂದಿನ ಸಂಪ್ರದಾಯ ಎಲ್ಲಾ ಉಳಸ್ಕೊಂಡ್ ಬೆಳೆಸ್ಕೊಂಡ್ ಹೋಗ್ಲಿ ಅಂತ ಮತ್ತೆ ಇವ ಅವಾಗ ಎಲ್ರೂ ಒಟ್ಟಿಗೆ ಸೇರ್ಲಿ ಅಂತ ಮಾಡಿರ್ತಾರೆ.
ಆರ್ತಿ ಈಗ ಪ್ರತಿಯೊಂದ್ ಮನೇಲ್ಲೂ ಆರ್ತಿ. ಹ್ಮ್ ಹೆಂಗಸರುಗಳ ಕೈ ತುಂಬಾ ಬಳೆ.
ಹ್ಮ್ ಅದೇ ಇವಾಗೆಲ್ಲಾ ನಮ್ಮ್ ಸಂಪ್ರದಾಯನು ಮತ್ತೆ ನಮ್ಗೆ ನೆನ್. ಪ್ಸಕೆ ಒಂಥರ
ದೇವರ್ ನೋಡೋದೆೇ ಅಲ್ಲಿ ಒಂಥರ ಖುಷಿ ಆಗಿರ್ದು ನಮ್ಗೆ ಅಷ್ಟು ಚೆನ್ನಾಗ್ ಅಲಂಕಾರ ಮಾಡಿರ್ತಾರಲ್ವಾ.
ಹೌದು ಜಾತ್ರೆ ಅಂದ್ರೆ ಹುಡುಗಿಯರ್ರಿಗೆ ಬಲು ಜೋರು. ಲಂಗದವಣಿ ಹಾಕ್ಕೊಂಡು ಎಲ್ಲ ಹುಡುಗಿರ್ ಹಂಗೆ ಇದ್ರು ನೋಡು.
ಹ್ಮ್ ಹೌದು
ನಾವು ಸ್ವಲ್ಪ ಬಳೆ ಸರ ಅವೆಲ್ಲಾ ತಗೊಂಡ್ವಿ ನೆನ್ಪಿಗಂತ.
ಹ್ಮ್ ಅವೆಲ್ಲ ತಗೊಂಡಾಗ್ಲ ನಮಗ್ ನೆನಪಲ್
ಅಂದ್ರೆ ಅಲ್ಲಿಗ್ ಹೋದಾಗ ಓ ಇದನ್ನ. ತಗೊಂಡಿದ್ವಿ ಅಂತ ನಮಗೂ ಅದ್ ನೆನಪು ಮೆಲ್ಕಾಕುತ್ತೆ.
ಒಟ್ನಲ್ಲಿ ಎಲ್ಲಾ ಚೆನ್ನಾಗಿತ್ತು ಕಣೆ.
ಹ್ಮ್ ಇವಾಗ ನಮ್ ಕಡೆ ಹೆಂಗಂದ್ರೆ ಅ ನಮ್ಮೂಊರ್. ಕಡೆ ಎಲ್ಲ ಐದ್ ದಿನ ತರ ಮಾಡ್ತಾರೆ ಮೊದಲನೇ ದನ ದೇವ್ರನ್ನ ತಗೊಂಡ್ ಬಂದಿ ದೇವ್ರಗೆ ಪೀಠ. ಅವೆಲ್ಲ ಅಲಂಕಾರ ಮಾಡ್ತಾರೆ.
ಹಾ
ತರ ಎರಡನೇ ದಿನ ಮನೆ ಮಂದಿರ್ನೆಲ್ಲಾ ಹೋಗಿ ಹೇಳ್ತಾರೆ. ಮನೆ ಮುಂದೆ ರಂಗೋಲಿ ಹಾಕಿ ಸಾರಸಿ ರಂಗೋಲಿ ಬಿಡಿ ನೀರ್ ಹಾಕಿ ಅಂತ.
ಹೌದಾ ಅದು ಹೌದು ಅವ್ರ ಊರಲ್ಲೂ ಅಷ್ಟೇ ಮತ್ತೆ ಎಲ್ಲರ ಮನೆಯಲ್ಲೂ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ರು ಆ ರಂಗೋಲಿಯಲ್ಲಿ ಒಂದೊಂದು ಅವ್ರದ ಏನೋ. ಜ್ಞಾನ ಅಡಗಿ ತ್ ಆ ರೀತಿ ಹಾಕಿದ್ರು ಅವರು ಒಂದೊಂದ್ ತರ ಒಂದೊಂದ್ರಲ್ಲಿ.
ನಮ್ ಕಡೆನೂ ಹಾಗೆ ಹೇಳ್ತಾರೆ ಹಾಕಿ ಆಮೇಲೆ. ದೇವರು ದೇವಿ ಇಷ್ಟು ಗಂಟೆ ಆಗಿರುತ್ತೆ. ಬಂದ್ ಕೂರ್ಸಲಗುತ್ತೆ ಎಲ್ಲರೂ ಸೇರ್ಬೇಕು. ಮಹ ಮಂಗಳಾರತಿಗೆ ಅಂತ ಹೇಳ್ತಾರೆ. ಮಾಮಂಗಳಾರತಿ ಬಂದ ನಂತರ ಹ್ಮ್. ಹ ತಂಬಿಟ್ ಆರ್ತಿ ಅಂತ ಮನೆ ಒಂದೊಂದ್ ಮನೇಲ್ಲ ಒಂದೊಂದ್ ಆರ್ತಿ ಇರಬೇಕು. ಆ ಆರ್ತಿಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ. ಹ ಖರ್ಚು ಮಾಡ್ಕೊಂಡು ಆರತಿನ ಅಲಂಕಾರ ಮಾಡ್ತಾರೆ ಯಾರ ಆರತಿ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡ ಸಾಮ ಬಂದ ಇರ್ತಾರಾ ಅವ್ರಿಗೆ
ಓ ಅದೇ ಬಿಡು ಇಲ್ಲಿಯೂ ಅಷ್ಟೇ ಅದು ಆಾರ್ತದ ಅಂದಲ್ಲ ಅದನ್ನ ಎಲ್ಲಾ ಫುಲ್ ಹೂವಿಂದ ಅದೇನೇನ್ದನೋ ಎಲೆಗಳು ಏನೇನೋ ತಗೊಂಡು ಚೆನ್ನಾಗ್ ರೆಡಿ ಮಾಡಿದ್ರು
ಅದ್ರಲೆಲ್ಲ ಪ್ರೈಸ್ ಇಟ್ಟಿರ್ತಾರೆ ಫಸ್ಟ್ ಪ್ರೈಜ್ ಯಾರಾಗ ಬರುತ್ತೆ ಸೆಕೆಂಡ್ ಪ್ರೈಜ
ಓ ಹಂಗೆ ಬಹುಮಾನ ಬೇರೆ ಇಟ್ಟಿರ್ತಾರಾ ಹಂಗಿದ್ರೆ ಇನ್ನ ಹುರುಪು ಬಿಡು ಮಹಿಳೆಯರಿಗೆ ಇನ್ನ ಹುರುಪು ಅದ್ರಲ್ಲಿ ಬಹುಮಾನ ಗೆಲ್ಬೇಕಂತ ಅಲಂಕಾರ ಮಾಡ್ಕೊಂಡು ಹೋಗ್ತಿರ್ತಾರೆ
ಬಾಳೆಗರಿಗಳಲ್ಲಿ ಮಲ್ಗೆ ಹೂವು ಕನಕಾಂಬ್ರ ಹೂ ಇದ್ರಂದ ಎಲ್ಲಾ ಜಾಸ್ತಿ ಅಲಂಕಾರ ಮಾಡಿದಾಗ ಅವವು ಹೆಚ್ಚು ಇದು ಆಗ್ತವೆ
ಹ್ಮ್ ಹೌದ್ ಬಿಡು ಅಂದ್ರೆ ಬಹುಮಾನ ಸಿಗುತ್ತೆ ಚೆನ್ನಾಗಿ್ ಅಲಂಕಾರ ಮಾಡಿದ್ರೆ ಅಂತ ಇನ್ನ ಜಾಸ್ತಿ ಜಾಸ್ತಿ ಸ್ವಲ್ಪ ಹುಮ್ಮಸ್ ಬರುತ್ತೆ
ಹೌದು ಹಂಗೆ ಎಲ್ಲರಿಗೂ ಬಂದ ಹೇಳ್ತಾರೆ ಎಲ್ಲಾ ಮನೆಯವರು ತಗೊಂಡ್ ನಂತ ಹ ಒಂದು ಬೇವಿನ ಸಸ್ ಮರ ಅಂತ ಇರುತ್ತೆ ಅದಕ್ಕೆ ಸುತ್ತಲು ಆಸ್ತಿಕನ್ನ ಯೂಚ್ತಾರೆ
ಹಾ
ಕರ್ಸಿದ ನಂತರ ಅದಕ್ಕೆಲ್ಲಾ ಪೂಜೆ ಮಾಡಿ ಎಲ್ಲಾ ಅರತಿಗಳಗೂ ನೀರ್ ಹಸಿ ಪೂಜೆ ಮಾಡಿ ಕೊಡ್ತಾರೆ ನನ ತರ ಮನೆಗ್ ಹೋಗೋಷ್ಟು ಹೂಳ್ಗೆನೆ ಹನ್ನೊಂದು ಹನ್ನೆರಡು ಗಂಟೆ ಒಂದ್ ಗಂಟೆ ಆಗಿರುತ್ತೆ
ಚೆನ್ನಾಗಿರುತ್ತೆ ಹಾಗಗಿದ್ರೆ ನಿಮ್ ಕಡೆೇನು ಜಾತ್ರೆ ಎಲ್ಲಾ
ಚೆನ್ನಾಗಿರುತ್ತೆ ಯಾಗಾದ್ ಒಂದ್ಸಲ ಬರುವಂತಂತ ಮುಂದಿನ ವರ್ಷಕ್ಕೆ ಈ ವರ್ಷ ಆಗೋಯ್ತು
ಹ
ಮುಂದಿನ ವರ್ಷಕ್ಕೆ ಹೇಳ್ತೀನಿ ಆಮೇಲ್ ನಾಲ್ಕನೇ ದಿನ ಅನ್ನದಾನ ಸೇವೆ ನಡೆಯುತ್ತೆ
ಹೌದಾ
ಅನ್ನ ಹ ಅನ್ನದಸ್ ಸೇವೆ ಬೆಳಗ್ಗೆ ಮಾಡಿ ರಾತ್ರಿಗೆ ನಾಟಕಗಳು
ಹ
ಪಾತ್ರ ನಾಟಕ ಪಾತ್ರ ಮಾತ್ರ ಮಸತ ಮಾಡ್ತಾರೆ
ಅದೇ ನಾಟಕ ಗಳ್ನ ಇಲ್ಲೂ ಮಾಡಿದ್ರು
ದ್ರೌಪದಿ ಹಾ ದ್ರೌಪದಿದು ಕೃಷ್ಣಂದು ಎಲ್ಲಾ ತರ ನಾಟಕ ಮಾಡ್ತಾರೆ
ಹ್ಮ್ ಚೆನ್ನಾಗಿರುತ್ತೆ ಕುಡಿ ಹೋಗಿದ್ರೆ
ಓ ಕಣೆ ಮಸ್ತ್ ಆಗಿರುತ್ತೆ ಆಮೇಲೆ ಕೊನೆ ದಿನ ದೇವಿನ ಮೆರವಣಿಗೆ ರೋಡ್ ರೋಡ್ಗ ದೇವಿ ಮೆರವಣಿಗೆ ಆಗ್ತಾಳೆ
ಎಲ್ಲಾ ಎಲ್ಲಾ ಮನೆಯವರು ಬಂದು ಸೇರಿ ದೇವಿನ ಕೊನೆಯ ಸಲ ನೋಡಿ ದೇವಿನ ಕಳ್ಸ್ಕೊಡ್ತಾರೆ